ಹಲೋ ಹಲೋ ಹೇಳಿ ಹೇಳಿ
ಚೆನ್ನಾಗಿದ್ದೀರಾ
ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀವಿ ಟೀ ಕಾಫಿ ಆಯ್ತಾ
ಆಯ್ತಪ್ಪಾ ನಿಮ್ದ ಆಾಯ್ತಾ
ನಮ್ದು ಆಯ್ತು ಏನ್ ಮಾಡ್ತಿದ್ದಿದ್ದು
ಏನಕ್ಕೆ
ಅಂದ್ರೆ ಏನ್ ಮಾ ಕೆಲ್ಸ ಏನ್ ಮಾಡ್ತಿದ್ದಿದು ಅಂದ
ಕೆಲ್ಸ ಡಿಸೈನ್ ಇಂಜಿನಿಯರ್
ಹೌದಾ
ಹೂ
ಹೂ ಅಂದ್ರೆ ಯಾವ್ ತರ ಡಿಸೈನ್ ಮಾಡ್ತೀರಾ
ಡೋರ್ಗಳು
ಡೋಲ್ಡಿಶ್
ಹೂ
ಹೂ ಹೂ ಮತ್ತೆ ನಿಮ್ದು ಎಜುಕೇಶನು
ಬಿ ಎಂಟೆಕ್
ಬಿ ಎಂಟೆ ಮತ್ತೆ ಮೇಡಮ್ ಹೇಗಿದ್ದೀರಾ
ಚೆನ್ನಾಗಿದ್ದೀವಿ ಹೇಳಿ ಮೇಡಮ್ ಏನು ಸಮಾಚಾರ ಏನು ಕಾಲ್ ಮಾಡಿರೋದು ಹ
ಅಂದ್ರೆ ಕಾರ್ಯ ಆ್ಯಪಲ್ಲ ಇದ್ದೀರಲ್ವಾ ಸೊ ಅದಕ್ಕೆ ಟಾಸ್ಕ್ ಇತ್ತು ಹ ಅದ್ಕೆ ಕಾಲ್ ಮಾಡಿದು
ಹ ಓಕೆ ಮಾತಾಡಿ ಮೇಡಮ್
ಯಾವ್ದಾದ್ರೂ ಒಂದ್ ಕ್ವಶನ್ ಕೇಳಿ ಇಲ್ಲ ಆದ್ರೆ ಏನಾದ್ೂ ಹೇಳಿ
ನೀವು ಯಾವದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೀರಾ ಅದು ಮಾತಾಡಿ
ನಮ್ದು ಅಂದ್ರೆ ನೀವು ಟ್ರಿಪ್ಪಿಗೆ ಅದು ಹೋಗಿದ್ದೀರಿ ಈಗ ರೀಸೆಂಟ್ ಆಗಿ
ಹಾ
ಯಾವ ಪ್ಲೇಸ್ಿಗೆ ಹೋಗಿದ್ರಿ ಮೇಡಮ್
ಮಾದೇಶ್ವರ ಬೆಟ್ಟ ಹ ಮತ್ತೆ ಇಲ್ಲಿ ಗೋಪಾಲಸ್ವಾಮಿ ಬೆಟ್ಟ
ಹಾ ಎಲ್ ಬರುತ್ತೆ ಮೇಡಮ್ ಅದು ಗೋಪಾಲ ಸ್ವಾಮಿ ಬೆಟ್ಟ ಎಲ್ಲಿ ಬರುತ್ತೆ
ವಿನಗರ ಡಿಸ್ಟಿಕ್ ಗುಂಡಲುಪೇಟೆ ತಾಲೂಕು
ಹಾ ಹಾ
ಹೂ ಮತ್ತೆ ಮೈಸೂರ್ ಪ್ಯಾಲೇಸ್
ಹ
ಹೇಳಿ ಮಾತಾಡಿ ಅವು ಯಾವ್ದ್ರ ಬಗ್ಗೆ ಗೊತ್ತು ಹ
ನಮ್ಗೆ ಮೈ ಮೈಸೂರ್ ಪ್ಯಾಲೇಸ್ ಗೊತ್ತು ನಾವು ಆ ಕಡೆ ನೀವು ಮಹದೇಶ್ವರನ್ ಬೆಟ್ಟ ಅಂದ್ರಲ್ಲಾ ಸೈಡ್ ನಾವೆಲ್ಲ ಹೋಗಿಲ್ಲ ಮೈಸೂರ್ಗೆ ಅರಮನೆ ಹೋಗಿದ್ವಿ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಜೋಗೆ ಕೆಆರ್ ಎಸ್ ಡ್ಯಾಮ್ಗೆ ಅಲ್ಲಲ್ಲ ಹೋಗಿದ್ವಿ ಮೇಡಮ್
ಹೌದಾ
ಹಾ
ಹ ಹೇಳಿ ಮಾತಾಡಿ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಯಾವರು ನೀವು
ನಮ್ದು ಹುಬ್ಬಳಿ ಮೇಡಮ್
ಹಬ್ಳಿನ
ಹಾ
ಹುಬ್ಳಿಯಿಂದ ಇಲ್ ಬಂದಿದ್ರಲ್ವ ಅವೆಲ್ಲ ಪ್ಲೇಸ್ ನೋಡ್ಬೇಕು ಅಂತ ಅ ನೋಡ್ದಂಗ ನಿಮ್ಗೆ ಏನ್ ಅನ್ನಿಸ ಅದ್ರ ಬಗ್ಗೆ ನಿಮ್ಮ್ ಅನಿಸಿಕೆನ ಮಾತಾಡಿ ಏನಿಲ್ಲ
ನಮ್ಗೆ ಅಂದ್ರೆ ನಾವು ಟೆಂತ್ ಇದ್ದಾಗ ಬಂದಿದ್ವಿ ಸ್ಕೂಲ್ ಟ್ರಿಪ್ ಿಂಗೆ ಸರ್ ಎಲ್ಲ ಸೇರಿ ನಮ್ ಫ್ರೆಂಡ್ಸು ಎಲ್ಲರೂ ಸೇರಿ ಬಂದಿದ್ವಿ ಬಂದಾಗ ಮೈಸೂರಿಗೆ ಬಂದಾಗ ಮೈಸೂರ್ ಫಸ್ಟ್ ನೋಡಿದ ಆಂದ್ರೆ ಮೈಸೂರ್ ಅರಮನೆ ನೋಡಿದ್ವಿ ಅರಮನ ಇಯಲ್ಲಿ ಅಂಬಾರ್ ಆಹ್ ಅರಮನೆಯಲ್ಲಿ ಅಂಬಾರಿ ಮತ್ತೆ ಆನೆಗೆ ಎಲ್ಲಾ ಹಾಕ್ತಾರಲ್ಲ ದಸರಾದಲ್ಲಿ ಅಲಂಕಾರ ಮಾಡ್ಲಿಕ್ಕೆ ಅವನ ಮತ್ತೆ ಖಡ್ಗ ಚೇರು ಮತ್ತೆ ಅವರ ಅಂಬ ರಾಜರು ಹಾಕೋತಿದ್ದ ಡ್ರೆಸ್ ಅದು ಎಲ್ಲವೂ ನೋಡಿ ಚೆನ್ನಾಗಿತ್ತು ತುಂಬಾನೇ ಖುಷಿ ಆಯ್ತು ಆಮೇಲೆ ನೆಕ್ಸ್ಟ್ ಚಾಮುಂಡಿ ಬಿಟ್ಟಕ್ ಹೋದ್ವಿ ಅಲ್ಲೇ ಚಾಮುಂಡಿ ತಾಯಿ ದರ್ಶನ ಆಯ್ತು ನೆಕ್ಸ್ಟ್ ಮೈಸಾಸುರ ಸ್ಟ್ಯಾಚು ಇತ್ತಲ್ವಾ ಅಲ್ಲಿ ನೋಡ್ಕೊಂಡು ಬೆಟ್ಟ ಅದು ನೋಡ್ಕೊಂಡು ನೆಕ್ಸ್ಟ್
ನಂದಿ ಇದಕ್ ಹೋಗ್ಲಿಲ್ವಾ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಂದಿ ಇದೆಯಲ್ಲ
ಇಲ್ಲ ಹೋಗ್ಲಿಲ್ಲ ಮೇಡಮ್
ಅದ್ ಕೆಳಗಡೆ ಹೋಗ್ಬೇಕು
ಅಂದ್ರೆ ನಾವು ಅದು ಸ್ಟಪ್ ಇತ್ತು ಅಲ್ವಾ ನಾವು ಸ್ಟೆಪ್ ಅಲ್ಲಿ ಬರ್ಲಿಲ್ಲ ಸೀದೆ ಗಾಡಿನೇ ಬೆಟ್ಟದ ಮೇಲನೆ ಬಂತು ಗುಡಿ ಮೇಲನೆ ಬಂತು ನಾ್ ಸೀದಾ ಅಲ್ಲಿೆಯಂದ ಗುಡಿಗೆಷ್ಟು ಹೋಗ್ ಮತ್ತೆ ಅಲ್ಲಿ ಸ್ಟ್ಯಾಚು ಇತ್ತಲ್ವಾ ಮೈಸ ಅಲ್ಲಿ ಸ್ಟ್ಯಾಚು ನೋಡ್ಕೊಂಡು ಮತ್ತೆ ಇದಕ್ಕೆ ಬಂದ್ವಿ ಕೆ ಆರ್ ಎಸ್ ಸಿಗೆ ಬಂದ್ವಿ
ನೈಟ್ ಬಂದಿದ್ರ ಕೆ ಆರ್ ಎಸ್ಗೆ
ಇಲ್ಲ ಮೇಡಮ್ ಡೇ ಬಂದಿದ್ವಿ ನೈಟ್ ಬರೋಕ್ ಆಗ್ಲಿಲ್ಲ ಅರ್ದಕ್ಕೆ ಡೇ ಅಂತ ಕರ್ಕೊಂಡ್ ಬಂದಿದ್ರು ನಮಸ ಡೇ ಬಂದು ಕೆ ಆರ್ ಎಸ್ ಡ್ಯಾಮು ಮತ್ತೆ ಅಲ್ಲಿದ್ದ ಎಲ್ಲಾ ಗಾರ್ಡನ್ ಲೈಟಿಂಗ್ ಇದ್ದಿದ್ದಿಲ್ಲಲ್ವಾ ಅಲ್ಲೇ ನೀರಿಂದು ಕಾರಂಜಿ ಎಲ್ಲ ಬರುತ್ತಲ್ವಾ ಅದನ್ನ ನೋಡ್ ಕೊಂಡು ಮತ್ತೆ ಜಝೂ ಹೋದ್ವಿ ಜಝೂಲ್ಲಿ ಎಂಟ್ರಿ ಮಾಡಲಿಲ್ಲ ಅಂದ್ರೆ ಅಲ್ಲಿ ಏನು ಪ್ರಾಣಿಗಳ ಇಲ್ಲ ಪ್ರಾಣಿಗಳಿಗೇನು ಸ್ವ ಸ್ ಜ್ವಳ ಹಾ ಬಂದಿತ್ತಂತೆ ಅಂದ್ರೆ ಅದು ಯಾವವುದೋ ಹ ಅಕ್ಕಿ ಜ್ವರ ಏನೋ ಬಂದಿದ್ವಂತೆ ಅದಕ್ಕೆ ಅವರು ಅಲವ್ ಮಾಡ್ಲಿಲ್ಲ ನಾವು ಸೀದಾ ಮ ಮತ್ತೆ ಇದಕ್ಕೆ ತುಮಕೂರಿಗೆ ಹೋದ್ವಿ
ಹ
ತುಮಕೂರಲ್ಲಿ ತುಮಕೂರಲ್ಲಿ ಸಿದ್ಧಗಂಗಾ ಮಠ ನೋಡ್ಕೊಂಡ್ವಿ ನೋಡ್ಕೊಂಡು ಮತ್ತೆ ಮತ್ತೆ ಅಲ್ಲಿ ಮೇಲ್ಗಡೆ ಬೆಟ್ಟದಲ್ಲಿ ದೇವಸ್ಥಾನಗಳ ಇದಾವಲ್ಲ ಅಲ್ಲೇ ಅಲ್ಲೇ ಹೋಗಿ ನೋಡ್ಕೊಂಡ್ರು ಮತ್ತೆ ಅಲ್ಲ ಮೇಲ್ಗಡೆ ನಿಂತ ನೋಡಿದ್ರೆ ಚೆನ್ನಾಗ್ ಕಾಣ ಮ ಕೆಳಗಡೆ ಸಿದ್ಧಗಂಗಾ ಮಠ ಆಯ್ತು ಮತ್ತೆ ಊರದು ಚೆನ್ನಾಗಿ ಇತ್ತು ಅದನ್ನ ನೋಡ್ಕೊಂಡು ಚಿತ್ರದುರ್ಗ ಕೋಟೆಗೆ ಹೋದ್ವಿ ಅಲ್ಲಿ ಚಿತ್ರದುರ್ಗದಲ್ಲಿ ಒಣಕೆ ಹಬವನ್ ಕೋಟೆ ಇತ್ತು
ಕಿಂಡಿ ಹ್ಮ್ ಒನಕ್ಕೆ ಹಬೋನ ಕಿಂಡಿ.
ಹಾ ಅದೇ ಅದನ್ನ ನೋಡ್ಕೊಂಡು ಮತ್ತೆ ಆ ಕಿಂಡಿಯಲ್ಲಿ ಹೋಗಿ ಪಾಸ್ ಆಗಿ ಮತ್ತೆ ಅದನ್ನೆಲ್ಲಾ ಫುಲ್ ಅಡ್ಡಇಡ್ಕೊಂಡು ನೋಡ್ಕೊಂಡು
ಹೋದ್ವಿ ಮೇಡಮ್ ವಾಪಸ್
ಹೌದಾ ಅಲ್ಲಿ ಬರೀ ಅಷ್ಟೇ ನೋಡಿದ್ರ ಕೋಟೆ ಒಳಗೆಲ್ಲ ಹೋಗ್ಲಿಲ್ವಾ ಚಿತ್ರದುರ್ಗದಲ್ಲಿ
ಫುಲ್ ಡೇ ಅಕ್ವತ್ ಕೋಟೆ
ಹಲೋ ಹಲೋ ಹ್ಮ್ ಯ್ಮ ಹಾಗ ಹ್ಮ್ ತಿನ್ನಡ ತಿನ್ನ ಇಬ ಅಷ್ಟೇ ಯ ಹ ಹತ್ತ ಒಂಬತ್ತು